ಹಲೋ
ಹೇಳೋ ಹೆಂಗ ಮಾಡ್ತಾ ಇದಯ
ಎಳ್ಳೆ
ಏನ್ ಮಾಡ್ತಾ ಇದ್ದೀವ ಅಂದ
ಏನಿಲ್ಲ ಹಂಗೆ ಇದ್ದೆ ಓಡಾಡ್ತಾ ಇದ್ದೆ ನೀನು
ನಾನು ಊರುಕ್ ಬಂದಿದ್ದನಪ್ಪ
ಅವ್ಳು ಹೋಗಿದ್ದಿ ಅವರ್ಗ
ಹಾ ಅದೇ ಹೇಳ್ನಲ್ಲ ಇನ್ನೊಂದು ಬರಿಬೇಕಿತ್ತುಷ್ ಇನ್ನೊಂದ್ ವಿಷಯ ಬರಿಬೇಕಿತ್ತು ಅಂತ ಅದು ಒಂದ ಮೂರ್ ಪ್ರಶ್ನೆ ಬರ್ದೆ
ಹಾ
ಆಮೇಲೆ ಇವರು ಬೇರೆಯವರು ಬಂದರು. ಬೇರೆ ತರಗತಿಯವ್ರು ಬಂದರು. ಆಮೇಲೆ ಹಾ ಅದೇ ಅವರು ಬಂದ್ರು.
ಹಾ.
ನ ಅಲ್ಲಿ ಸರಿ ಅಂತ ಅನ್ಬಿಟ್ಟು ನಾನ ಆಚೆದ ಬಂದೆ ಆಚೆದ್ ಬಂದಿ ನೀನ್ ಎಲ್ಲೋಗ್ ಬರಯೋದು ಅಂತ ಹೇಳಿ. ಹಂಗೆ ಮೇಡಮ್ ಅವರು ಹೋಗ್ತಾ ಇದ್ರು.
ಹಾ.
ಹೋಗ್ತಾದಾಗ ಹೇಳ್ದ ಆ ಈತರ ಸೋಮವಾರ ಕೊಡ್ತೀನಿ
ಹಾ ಹಾ
ಹೌದಾ ಸರಿ ಅಂತೇಳಿ ಅವ್ರು ಹೊಟ್ಬಿಟರು ಅವ್ರು ಅವಾಗ ತಾನೇ ಹೋಗ್ತಾ ಇದ್ರ ಉರಗತಿಗೆಕ್ಸಪ
ಹಾ ಪರಿಕ್ಷೆ ಆಾಮ ಭ ವತ್ತು ಪರಿಕ್ಷೆ ಇ ಇತ್ತು ಕೆಲಸ ಇತ್ತು
ಅದಕ್ಕೆ ಈ ಭುಜುಗಳನೋ ಕಡಿಮೆನೇ ಆಗಿಲ್ಲಲ್ವ
ಆ ನಂಗೂ ಬೆನ್ನೋ ಇದಪ್ಪ ಬೆನ್ನೋ ಅಕ್ಕ ಗೊತ್ತಿಲ್ಲ ಬೆರಂಗಿ ಮಲ್ಗಿಲ್ಲ ಅನ್ಸತ್ತೆ ಬೆಣ್ಣ್ ಬಂದ್ಬಿಟ್ಟೈತೆ ಬೆಣೋತೈತೆ
ಹ್ಮ್ ಏನಪ್ಪ ನಮ್ನೆಲ್ಲಾ ನಮ್ಗೆ ಏನೋ ವಯ್ಸ್ ಸಗರ ತರಾ ಬ ನೋಗಲು ಬರ್ತಾವ ಸ್ವಾಮಿ ಈ ಕಾಲಕ್ಕನಾ
ಹೌದಪ್ಪಾ ಏನ್ ಮಾಡ ಹೇಳೋದ ನಮ್ಮ ಪೂರ್ವ ಚಲ್ಲ ನ ಅಜಿತ್ ಆತ ವಯಸ್ ನಮ್ ಕಡೆ ಏನಂತ ಗೊತ್ತಿಲಿಲ್ಲ
ಎಷ್ಟು ಗುಟ್ಟ ಮುಟ್ಟಾಗಿರ್ತಾರೆ ಅವರು
ಹಾ ಹೌದಪ್ಪಾ ನಾವ್ ಇಲ್ಲೊಬ್ಬರು ಇದ್ದೇಾರೆ
ಹ್ಮ್
ಆ ನ ಅಂತ ಆಟಾಡ್ಕೊಂಡಿದೀರ ಅಶ ನಾವು
ನಮ್ಗೆ ಯ ನೋ ನೋವು ಅನ್ಕೊಂಡ ಹೋಗ ಪರಸ್ವಾಮಿ
ಹ್ಮ್ ಹ್ಮ್ ಅದೆಲ್ಲ ಏನೇನ್ ಬಾಧೆಗಳು ಬೀಳ್ತಾಿದೀಾರ
ಅದ
ಅಂದ್ರೆ ಎಷ್ಟೊತ್ತ ಹೋದ ಊರ್ಗ ನೀನು
ನಾನು ಕ ಶಾಲೆ ಒಂದು ಒಂದುವರೆ ಹ ಸಮಯಕ್ಕೆೇನ್ ಒಂದೂುವರೆ ಹ ಒಂದು ಮುಕ್ಕಾಾಲಕ್ ಬಿಟ್ಟೆ
ಹಾ
ಕಾಲಕ್ ಬಿಟ್ಟನು ಇಲ್ಲಿ ಬೈಪಾಸ್ ಹತ್ರ ಹೊಸ ಹೊಸ ಕಡೆ ಇದೆ ಎರಡು ಗಂಟೆ ಎರಡು ಕಾಲು ಎರಡು ಇಪ್ಪತ್ತ ಏನ ಒಂದೆ ಅಲ್ಲಿವೊಂದು ಸೀದೆ ಕಡೆ ಕೆ ಕೆ ಜಿ ಎಫ್ ಕಡೆ ಒಂದ್ ಬಸ್ ಬಂತು
ಹಾ
ಈ ಸರ್ಕಾರಿ ಬಸ್ ಅಲ್ಲ
ಸರಿ ಇದಾ ಹಾ ಗೊತ್ತಾಯ್ತಾಳ
ಬಂತು ಆಮೇಲೆ ಅಲ್ಲತ್ತದ್ನಪ್ಪ ಎರಡುವರೆ ಹಂಗತ್ತದೆ
ಹಾ
ಕರೆಕ್ಟ್ ಆಗ ಒಂದು ಸರಿಯಾಗಿ ಒಂದು ನ ನಲ್ಲ ಮುಾಲು ಗಂಟೆ ಮುಕ್ಕಾಲ್ ಗಂಟೆಗೆೆಲ್ಲ ನಮ್ ಊರ್ ಕಡೆಗ್ ಬಂದ್ಬಿಟ್ಟ ಊರ್ ಕಡೆಗ ಅಂದ್ರೆ ಒಳಗಡೆಗ ಆಮೇ ನಮ ಮೂ ಗೇಟಗೆ ಹ ಏನು ಒಂದು ಒಂದು್ ಕಾಲು ಗಂಟೆಲಿ ಒಂದ್ಬಟ್ನಪ್ಪ ಅಷ್ಟೆ
ಹ ಹಾ ಹ್ಮ್
ಒಂದೊಂದ್ ದಿನ ಸಿಗೋದೇ ಇಲ್ಲ ಸ್ವಾಮಿ ಉ ಪುರಾಣ ಅಂದ್ರೆ ಒಂದೊಂದಿನೇ ಈ ತರ ಸಿಗ್ಬಿಡ್ತದೆ
ತಿಲ ಪಂಚ
ಎಲ್ಲಿ ನೀನು ನಿಮ್ಮ ಅಪ್ಪ ಅಮ್ಮ ಜೊತೆನ ತಾನೇ ಇರ್ತೀಯಾ
ಹ್ಮ
ಹಾ ನಾನನ್ ಎಲ್ಲಿರ್ತೀನಿ ಒಪ್ಪವೊಂಡಿತ್ತೆ ಅದಕ್ಕೆ ನಾನು ಬಂದ್ಬಿಡೋದು
ಏನೋ ಒಂದಪ್ಪ ಊರ್ ಹೋಗ ನಂದ ನಾನು ಹೇಳ್ತ
ಇವಾಗೇಏನ್ ಬಡಗ ಮನೇಲಿ ಇದೀರ ಸ್ವಂತ ಮನೇಲಿ ಇದೀರಾ ಅಲ್ಲಿ ಹ್ಮ್ ಊರಲ್ಲಿ ಯಾರ ಇತಾರೆ ಮಜ್ಜಿ ತಾತ ಇರ್ತ್ತಾರೆ
ಇಲ್ಲ ನಮ್ಮ್ ಅಜ್ಜಿತಾತ ಎಲ್ಲ ನಮ್ ಚಿಕ್ಕಪ್ಪ ಚಿಕ್ಕಮ್ಮ
ಹಾ ಹಾ ಹಾ
ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಾರೆ ಅಷ್ಟೇ ಅದ ಹಂಗೆ ಹೋಗೋದು ತೋಟ ಇದೆ ಊರ್ಗ ಹೋದ್ರೆ ತೋಡ್ ಬಲ್ಲ ತೋಟ ಹತ್ರ ಹೋಗ್ತರಿ
ಏನ್ ಹಾಕಿದಾರ ಬೆಳ್ಳೆ
ನಮ್ದ್ ಕಡೆ ಫುಲ್ ಮಾಹಿಕಯಪ್ಪ
ಓ ಹಬ್ಬಾ ಹಂಗಾದ ರೀಸ್ವತಿ
ಏ ಇಲ್ಲ ಈ ಸರಿ ಅಷ್ಟೇನು ಇ್ ಬಂದಿಲ್ಲ ಅಂತ ಹ್ಮ್ ಹ್ಮ್ ಅಣ್ಣು ಇನ್ನಮ್ಮ್ ಆಗಿಲ್ಲ
ಹ್ಮ
ಇನ್ನ ಇಷ್ಟ ಅಲ್ಲ ಇನ್ನು ಶುರು ಆಗ್ತಿರದು ಇವಾಗಲ್ಲ ಇನ್ನಾನನೆ ನ್ಣಾಗಿಿಲ್ಲ ಬಿಟ್ರೆ ನಾವು ನಮ್ಮ ನಮ್ದ ಅಂದ್ರೆ ಹೆಂಗಂದ್ರೆ ನಾವವು ನಾವೇ ಮಾಡಲ್ಲ ಬೇರವ್ರಗ್ ಬಾಡಿಯ ಬಾಡಿಯ ಕೊಡದು
ಓ ಸರಿ ಸರಿ ಸರಿ
ಇದು ಜಮೀನು ಆದರೆ ಬೆಳೆಯೋದು ಬೇರೆಯವರು ಅವರು ವರ್ಷಕ್ಕೆ ಅಂತ ಇಷ್ಟು ಕೊಡ್ತಾರೆ
ಅದುೂ ಒಂದ ರೀತಿ ವ್ಯಾಪಾರ ಮಾಡಕ್ಕಾಗಿಿಲ್ಲ ಅಂದ್ರೆ ಅ
ಹನ್ನ ಮುಂಚೆ ನಮ್ಮ ನಮ್ ತಾ ನಮ್ೆ ನಮ್ ತಾತ್ ನಮ್ಮ್ ತಾತ ಚಚ ಇದಾಗ ನಾವ ಅವ್ರೇ ಮಾಡ್ತಾ ಇದ್ರು ಇವಾಗ ನಮ್ಮ್ ಚಿಕ್ಕಪಂಗ ಇ ಮಾಡಕ್ ಇಷ್ಟ ಅಲ್ಲ ಅಂತೇಳಿ ನಮ್ಮ ಅಪ್ಪನ ಹೆಂಗ ಕೊಟ್ಬಿಡ್ತಾರ ಇದನ್ನ
ಹೋಗ್ಲಿ ಬಿಡಿ ಏನೋ ಒಂದ್ ಮಾಡ್ಲಿ
ಅದ್ರಲ್ಲಿ ಹಂಗೆ ಇದೆ ನಾವ್ ಅವಾಗ ಅವಾಗ ಊರ್ಗ್ ಹೋಗಬೇಕ ನಾವು ಕಿತ್ಕೊಂಡ್ ಬರ್ತೀರ ಅವಾಗ ಅಥವಾ ಕಾಯಿಗಳು
ಹಾ ಏ ಇದು ತಿಂದ ಇಲ್ಲ ಮವನಣ್ಣ
ಹಾ ನಮ್ದು ತಿಂದಿದೇ ನಾವು ತಿಂದಿದ್ರವೆ
ಹಾ
ರಸಪೂರ್ ಇ ಇದ್ ಒಂದು ಲೋಡ್ ಬಂದಿತ್ತು ಮನ್ಯಾಗ
ರಸ್ಪುರಿ ಚೆನ್ನಾಗಿರುತ್ತಲ್ಲ ಅದನು
ಅಂದ್ರೆ ಬಂದಿತ್ತು ಲೋಡ್ ಬಂದಿತ್ತು ನಮ್ದೇ ತೊಡ್ದ ಆದ್ರೆ ಎಷ್ಟು ಒಂದು ಕ್ರೇಟ್ ಬಂದಿತ್ತಾ ಹ ಇಂಡಿಯ ಒಂದ್ ಹತ್ತ ಇಪ್ಪತ್ಷ್ಟ ನೋ ಚೆನ್ನಾಗಿತ್ತ ಅಷ್ಟೆ ಏನ್ ಮಿಕ್ಕಿದಲ್ಲ ಒಂಂತರಾ ಏನ್ ಮಿಕ್ಕಿದ್ ಅಕೆ ಒಂಥರ ಕೆಟ್ಟೋಗಿತ್ತು ಏನೋ ಇದು
ಹ ಹೌದ ಅದು ಹೇಳಕ್ಕ ಆಗಲ್ಲ
ಹಾ ನಂಗಗೆ ಇನ್ನ ನೆಪ್ಕರೋದಂದ್ರೆ ಇನ್ನ ನೆಪ್ಕರೋದಂದ್ರೆ ನಮ್ಮ್ ನಾ ಅವತ್ತು ಮಧ್ಯಾಹ್ನ ಊಟ ಮಾಡ ಅಡುಗೆ ಮಾಡಿಲ್ಲ ಮನೇಲೆ ನಮ್ಮಮ್ಮಿ ನಮ್ಮಮ್ಮ ಹಡ್ಕೊಂಡ ಹಕೊಂಡು ಏನು ಅಡಗೆ ಮಾಡೋದೇನು ಹಣ್ಣುಗಳಿದೆ ಹಣ್ಣುಗಳು ತಿನ್ನು ಅಂತಂದ್ರೆ ನಾನು ಶಿಸ್ತಾಗಿ ಕಟ್ ಮಾಡ್ಕೊಂಡ ತಿನ್ಬೇಕಲ್ಲ ಚಾಕು ಎತ್ಕೊಂಡು ಮಾಡ್ತಾ ಇದಿದ್ದೀನನೆ ಅರ್ಧ ಹಣ್ಣ ತಿಂದಾಕಿದ್ದೀನಿ
ಹುಳಗ್ಲಿ ಏನ ಸಿಕ್ತ ಆಮೇಲೆ
ಣ್ಣ ತಿಂದಿದ್ದೀನಿ ಅಲ್ಲಿ ಲಾ ಕೊನೆವರ್ಕ್ ಹೋಗನಿ ಕೊನೆ ಏನ್ ತಿನ್ವ ಇ ಒಂದ್ ಕೂಡ ಬೆಳ್ಳಿಡ ಬೆಳ್ಳಿಗಿತ್ತು ಕೂಡ ಅದು ನೇಡ್ಕೊಂಡು ನೇಡ್ಕೊಂಡ್ ಆಚೆ ಹಂದ್ಬಿಡ್ತು
ಹ ನಿಂಗೆ ಅವ ತರಾ ಅಂಚ್ಬಿಟ್ಟಿರ್ತದ ಮೆಲ್ಲ ಜುಮ್ ಹಂಚ್ಬಿಟ್ಟಿರ್ತದ ತಿಂದಿರೋದಕ್ಕೆ
ಆತ್ತಿಂದ ನಾನು ಮಾಹಿಕಯೇ ತಿಿಂದಿಲ್ಲ ನಮ್ಮ ಮನೇ ಹೇಳ್ದೇನೆ ನಾನ್ ಹೇಳ್ದೆ ಮನೇಲಿ ಮಾವಿನಾ ಕಾಯಿ ಮಾಡಿದ್ರೆ ನಾನ್ ತಿನ್ನಲ್ಲ ನೀವ್ ಬೇಕಾದ್ರೆ ನೀವ್ ತಿನ್ಕೊಳ್ರಿ ನಾನ
ಏ ಅಲ್ಲ ಇದ್ದಿದ್ದೆ ಏನ್ ಮಾಡ್ತೀಯಾ
ಓ ಅದ್ ಹೆಂಗೆ ಅದು ಏನೋ ಗೊತ್ತಿಲ್ದೆ ತಿಂದ್ಬಿಟ್ರೆ ಆಯ್ತು ನಾ ಎನ್ನನ್ನ ಬಾಯ ಕಚ್
ಇವಾಗ ನ ಕುಯಕೊಂಡ್ ತಿಂತಾ ಇದ್ವಿ ಇನ್ನ ಸ್ವಲ್ಪ ಚಿಕ್ಕ ಹುಡುಗರುಲ್ಲ ಇದ್ದಾಗ ಹಚ್ಬಿಟ್ಟು ಹಂಗಂಗೆ ಹಿಂಡಕೊಂಡು ಹಿಂಡಕೊಂಡ್ ರಸ ಕುಡಿತಾ ಇದ್ವಿ ಆವಾಗ
ನಮ್ಮ ಅಪ್ಪ ಇವಾಗ ನಮ್ಮ ಅಪ್ಪಂಗ ಇವಾಗ ಕಟ್ ಮಾಡ್ಕೊಂಡು ತಿನ್ನೋ ಹ್ಯಾಬಿಟ್ ಇಲ್ಲ ಹಂಗೆ ಕಚ್ಕೊಂಡ ತಿಂದಾಗ್ ಬಿಡ್ತಾರೆ
ಹಾ ಅದೇ ಅದೇ ಅದೇ ಅದೇ ತರನೇ ನಾವು
ಹಾ ನಮ್ಮಪ್ಪಾಗ ಕ ಕಟ್ ಮಾಡ್ಕೊತೀನ್ಕೊಡ್ಪಾ ಅಂತ ಹೇಳಿದ್ರೆ ಇಲ್ಲಾ ನಿಂಗೇಏನ ಕಟ್ ಮಾಡೋದು ಸುಮ್ಮನೆ ವೇಸ್ಟು ಹಿಂಗ ಅಂದ್ರ ಏ ಚಾಕು ಏನು ಗಲೀಜಲ್ಲ ತಟ್ಟೆನು ಏನು ಗಲೀಜಾಗಲ್ಲ ತಿಂದಾಗ್ಬಿಟ್ರೇ
ಅಂದ್ರೆ ಹುಳುಗಳು ಏನು ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಹಣ್ಣು ತಿನ್ನೋದಿಕ್ಕೆ ಆತರ ಒಂದ್ಸತಿ ಏನಾದ್ರೂ ಹುಳುಗಳು ಕಾಣಿಸಿ ಬಿಟ್ರೆ ನಮ್ಗೆ ಬೇಜಾರಗ್ಬ ಬಿಡ್ತೀನಿ ಒಂದ್ಸತಿ ಹೆಂಗಪ್ಪ
ಅದ ಇನ್ನು ಈ ಹುಳುಗಳ ಅದೆ ಇನ್ನು ಬೇರೆ ಇದ್ ಬರ್ತಲ್ಲ ಮಲ್ಲಿಕ ಇರ್ತದೆ
ಹಾ ಮಲ್ಲಿಕ ಬಾದಾಮಿ ಎಲ್ಲ ಒಳ್ಳೆ ಒಳ್ಳ ಅಣುಗ್ಲಪ್ಪ ಅದು ಏ ಇದು ಬೆಂಗ್ಗಳೂರುರ ಅಲ್ವಾ
ಬೆಂಗಳೂರು
ಬೆಂಗ್ಳೂರ ಅದು ಏನದು ಬೊ ಕಾನ್ ಬೆಂಗ್ಳೂರ್ ಅಂತಾರಲ್ಲ ಅದೇ ಒಂದ್ಣ್ಣ ಯತ ಅಂತ
ಅದು ಒಂದು ಇದು ಇದುರೆ ಇದು ವಿವಿಧ ಅದು ಆ ವಿವಿಧ ಅದು ಮಾಹಿಕ ಇದು ಒಂದು ವಿವಿಧ ಅದು
ಹಾ ಹಾ ಹಾ
ಮನ್ಕೈ ಇದು ಏಕ್ ಮಾಡ್ತದ
ಅದೇನ ಹಣ್ಣಾಗ ಆಗ್ತದ ಇಲ್ಲ ಅದೇನ ಉಪ್ಪಿನಕಾಯಿಗೇ ನಾನ ಕಳಿಸಸ್ತಾರ
ಉಪ್ಪಿನಕಾಯಿಗ ಮತ್ತೆ ಮೈಂಕೈ ಚಿತ್ರನ್ನ ಮಾಡ್ತಾವಲ್ಲ ಮಯ ಚಿ ಹ ಮಯಂಕ ಚಿತ್ರನಗಾ ಅದಕ್ ಚೆನ್ನಾಗಿರ್ತದೆ ಯಾಕಂದ್ರೆ ಅಲ್ಲಿ ಜಾಸ್ತಿ ಹುಳಿನೂ ಇರಲ್ಲ ಹುಳಿ ಇರ್ತದ ಬೇರೆ ಅದೇ ಹುಳಿ ಹಿಂಡಕ್ಕಾಗಲ್ಲ ಇದರಲ್ಲಿ ಆರಾಮ್ಸೆ ಬೆಂಗಳೂರುಮಾವಿನಕಾಯಿ ಆರಾಮ್ಸೆ ಉಳಿನ ಹಿಂಡಾಕ್ಬಹುದು
ಹಾ ಹಾ ಸರಿ ಸರಿ
ಇನ್ ಉಪ್ಪಿನಕಾಯಿಗ ಹಾಕಕಾಯಿ ಬೇರೆ ಅದು ಅದು ಚಿಕ್ಕ ಚಿಕ್ಕ ಕಾಯಿ ಬರ್ತದೆ
ಹೌದಾ ಈ ತೋತಾಪುರಿನೂ ಆಗ್ತಾರತಾನೆ
ಹಾ ತೋತ ಪುರಿರಿಗೆ ಜಾಸ್ತಿ ಹಾಕದು ಉಪ್ಪಿನಕಾಯಗ
ಹ್ಮ್ ಮತ್ತೆ ಅದನ್ನೇನ ಅದ್ರ ರಸ ತೆಗಿಯಕ ಕಳ್ಸನಂತೆ ಏನೋ ಜ್ಯೂಸ್ಗಳು ಮಾಡೋದಿಕ್ಕೆ
ಅದ ಇತ ತಪ್ಪ್ರಿನ ತೋತಾಪುರಿ ಆಕ್ಚುಲಿ ಹಳ್ಂದ್ರೆ ಜ್ಯೂಸ್ ಅಷ್ಟೇನೀ ಲ್ಲ ಜ್ಯೂಸು ಮಾಹನ್ಕಾಯಿ ಜ್ಯೂಸ್ ಜಾಸ್ತಿ ಇರಿಕೆ ಕೊಡ ಇದೇ ಮಾಡೋದು ಯಾವ್ದು ಮಲ್ಲಿಕಾ ಇಲ್ಲಾಂದ್ರೆ
ಅವೆಲ್ಲ ಹೇಳ್ಬೇಕಂದ್ರೆ ಚೆನ್ನಾಗ್ ಅದೆಲ್ಲ ಹಂಗೆ ತಿನ್ನಕ್ ಚೆನ್ನಾಗಿರುತ್ತೆ ನ ಅಮೇರಲ್ಲ ಎಲ್ಲ ಇ
ತುಂಬಾ ಸಿಹಿಯಾಗಿರ್ತದೆ ಸಿಹಿ ಸಿಹಿ ಅದು ತುಂಬಾ ಸಿಹಿ ಅದಿಕ್ಕೆ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ
ಮಲ್ಲಿಕಾ. ಹ್ಮ ನಾನ್ ಕೇಳ್ತಿರೋ ಹೆಸರುಗಳಂದ್ರೆ ಇವೆ ಬಾದಾಮಿ ಮಲ್ಲಿಕಾ ರಸ್
ಅಷ್ಟ ಅಷ್ಟೇ ಇರದು ಅಷ್ಟೇ ಇರುವುದು ಅದಲ್ಲೇ
ಇ್ ನಾನು ಪಿಯ ಯು ಸಿ ಓದ್ಬೇಕಾದ್ರು ಹುಡುಗ ತರತಾಯಿ ಇಬ್ಬರು ಇದ್ರು ಶ್ರೀನಿವಾಸಪುರದಿಂದ ಬರೋರು ತುಂಬಾ ಪರ ಮಾಡ ಅಂದ್ರೆ ಜಾಸ್ತಿ ಜಾಸ್ತಿ ತಿನ್ಬಿಡ್ತಾ ಇದ್ದ ಬಟ್ ಆದ್ರ ಅದು ರುಚಿ ನನ್ಗೆ ಅಷ್ಟು ಅನಸರ್ಲಿಲ್ಲ ಇನ್ನೊಬ್ ಹುಡುಗ ಕಡಿಮೆ ಕಡಿಮೆ ತರ್ತಾ ಇದ್ದಳು ಮಾವನ್ಣ ಸ್ವರ್ ಈಗಾನೋ ಹೇಳ್ಬೇಕು ಅಂದ್ರೆ ಅದ್ ಯಾವ್ದಂತ ಇವತ್ತಗೂ ಗೊತ್ತ ಗತ್ತಿಲ್ಲ ಒಂತ ಅನ್ಕಟ್ಟು ಸ್ವರ್ಗದದಲ್ಲಿ ಇರ್ಬೇಕ ಆ ಹಣ್ಣು ತಿಂತಾದ್ರೆ ಒಂಚ ಬಾಗ ಇಟ್ಕೊಂತಿ ಅನ್ಕೋ ಹೊರ್ಗದಲ್ಲಿ ತೇಳ್ತರಿ ಹಂಗಿತ್ತು
ಹಾಕಿ ಅಣ್ಣು ಮಾಡಸ್ಬಿಡ್ತಾರೆ ಈಗ ನೋಲಿ ನಮ್ದೆಲ್ಲಾ ಅಣ್ಣ ಇಲ್ಲ ನಮ್ದ ಇಲ್ಲ ಇನ್ನು ಅಣ್ಣ ಆಾಗಿಲ್ಲ ಕಾಯಿಗಳು ಇನ್ನು ಕಾಯಿಗಳು ಹಂಗೆ ಇದೆ ಆ ಅದೇ ನಮ್ ಶ್ರೀನಿವಾಸಪುರ್ ಅವ್ರ್ದು ಎಷ್ಟೊಂದ್ ಜನ ಮಾರ್ಕೆ ಇ ಮಂಡಿ ಇರ್ತಲ್ಲ ಮಂಡಿ ಮಂಡಿಲ್ ಹೋದ್ರೆ ಎಷ್ಟ ಕಾಯಿಗಳಿದೆ ಅಲ್ಲಿ ಕೇಳಿದ್ರೆ ಹೆಂಗ ಹೆಣ್ಣಾಗೈತ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಔಷಧಿಯ ಕಣ್ಣಾಗಿ
ಎಲ್ಲ ಔಷಧಿ ಯಾಕೆ ಹಣ ಮಾಡಿಸ್ತಾರೆ ಇನ್ನನ್ ಹ ಈ ಕಾಲ ಸ್ಟಾರ್ಟ್ ಆಗ ಶುರು ಆಗದ್ರೆ ಅದೇ ಅಲ್ಲ ಕೆಲ್ಸ
ಹಗ ದು ಇದು ದುಡಿಮೆ ಇಲ್ಲ ಅಲ್ಲಾ
ಇಲ್ಲ ಅವ್ರ ಏನ್ ಮಾಡ್ತಾರ ಕಡಿಮೆ ದುಡ್ಗೆ ಕಾಯಿಗಳ ಬರ್ತಾರೆ ಇವ್ರು ಅನ್್ ಮಾಡ್ತಾರೆ ಇವ್ರು ಜಾಸ್ತಿ ಬೆಲೆಗ್ ಮಾರ್ಾರೆ
ಹಾ ಈಗ ಅದು ಕೌಷಯಾಕ ಹಾಕದ್ರೆ ಆರಾಮ್ಸ ಇದಾಗತ್ತ ಈಗ ಹೆಂಗಿ ರೇಟ್ ಇದಿದೆನದೆ ಅದಕ್ಕೆ ಇದಿದೆ ಬೆಲೆ ಇದೆ
ಬೆಲೆ ಜಾಸ್ತಿ ಆಯ್ತು ಇವಾಗ ಹಂಗು ಕಾಲ ಅಲ್ಲದ್ರದುು ಇವಾಗ
ಹ್ಮ್ ಅದಕ್ ಹಂಗ ಹಾಕೊಂಡ್ ಮಾಡ್ರೆ
ಏ ಮಾವ ನನ್ ಬಂದ್ಬಿಟ್ರೆ ಕಲಕ ನನ್ ಕ್ಯಾರೆ ಅನ್ನೋರೇ ಇರಲ್ಲಪ್ಪಾ
ಹ್ಮ್ ಕಳಂಗ್ರನ ಈಗ ಕಳಂಗ್ರನ್ ಮುಂಚೆನೆ ಯಾವ್ದ ಕಳಂಗ್ರನ್ ಕೆಟ್ಟಪ್ಪ ಅದ ಆಗೈತಾವ ಈಗ ಹ್ಮ
ಹ ಇವಾಗ ಕಳಂಗ ನನ್ ಕ್ಯಾರೆನೋಲ್ಲ ನ ಎಲ್ಲ ಮಾಡಬಿಟ್ಟಿರ್ತಾರೆ
ಎಂಗಿದಗ ಕಳಂಗ ಆಮೇಲೆ ಕೆಟ್ಟಪ್ಪದಯ್ತಲ್ಲದಏನೋ ಯಾರೋ ತಿಿಂದ ಏನೋ ಆಗಿತ್ತಂತ
ಅಯ್ಯವ ಎಲ್ಲಾ ಸುಳ್ಳು ಇತವಲ್ಲಿ ಅವ ಮಾತ ಎಲ್ಲ ನಂಬಬೇಡ
ಹ್ಮ್ ಮದೇ ಹೇಳೋದು